ಹಲೋ.
ಹಾ ರತನ್ ನಮಸ್ಕಾರ ರತನ್.
ನಮಸ್ಕಾರ ಸರ್.
ಮತ್ತೆ ಹೇಗಿದ್ದೀರಾ.
ಹಓ ಚೆನ್ನಾಗಿದ್ದೀನಿ ಸರ್.
ಹಾ ನಿಮ್ದು ಯಾವೂರು.
ಸರ್ ನಮ್ಮದು ಚಾಮರಾಜನಗರ ಅತ್ರ ಯಳಂದೂರು ತಾಲೂಕು ಸರ್ ಅಲ್ಲಿ ಪಕ್ಕ ಒಂದು ಕಿಲೋಮೀಟರ್. ಸರ್ ವಓಕೆ ಮೂಳೆ ಅಂತಳಿ ಸರ್.
ವೈಕ್ಯ ಮೂಳೆ ವೈಕ್ಯ ಅಂದ್ರೆ ಏನು ರತನ್.
ಕಿರಿಮೂಲೆ ಅಂತ ಸರ್.
ಹಾ ಹಾ ಮೂಲೆ ಹಾಂ ಹಾಂ. ಅದು ಚಾಮರಾಜನಗರ ಡಿಸ್ಟ್ರಿಕ್ಕು.
ಹಾಂ ಸರ್ ಚಾಮರಾಜನಗರದಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಸರ್.
ಓಕೆ ಓಕೆ ಏನು ವಿಶೇಷ ವಯ್ಕ್ಯ ಮಾಡೋದು.
ಸರ್ ಅದು ಬಿಳಿಗ್ಗೆರೆಂಗನ ಬೆಟ್ಟಕ್ಕೆ ನಮಗೆ ಹತ್ರ ಸರ್ ಅದು. ಬಿ ಆರಿಲ್ ಸರ್ ಹಾಂ ಹೌದು ಸರ್ ಮತ್ತೆ ಇನ್ನು ವಯಸ್ಸಳರ ಕಾಲದು ಒಂದು ದೇವಸ್ಥಾನ. ಚೆನ್ನಾಗಿದೆ ಸರ್ ಬಳೆ ಮಂಟಪ ಅಂತೇಳಿ ಅದು ಫೇಮಸ್ ಸರ್ ಅಲ್ಲಿ.
ಓಕೆ ಓಕೆ.
ಮ ಚಿಕ್ಕ ತಾಲೂಕ್ ಸರ್ ನಮ್ಮ್ದಯಳಂದೂರು
ಓಕೆ ಓಕೆ ಅಲ್ಲಿ ಏನು ಹ. ಜನ ಯಾವದು ಜೀವನೋಪಾಯಕ್ಕೆ ಏನ್ ಯಾವದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ.
ಸರಲ್ಲಿ ವ್ಯವಸಾಯನ ಸರ್ ಜಾಸ್ತಿ ಭತ್ತ ಮತ್ತೆ ಕಬ್ಬು ಮತ್ತು. ಮತ್ತೆ ರಾಗಿ ಸರ್ ಹೌದುೌದು ಸೌದು ಸರ್.
ಹಾಂ ಓಕೆ ಓಕೆ ಯಾವುದು ಯಾವ ನದಿ ನೀರು ಬರುತ್ತೆ ಅಲ್ಲಿಗೆ ರೈತರ್.
ಕಬಿನಿ ನೀರು ಬರುತ್ತೆ ಸರ್.
ಕಬಿನಿ ರಿವರ್ ಓಕೆ ಅದು ಎಷ್ಟು ಕ್ರಾಪ್ ಬರುತ್ತೆ. ಬೆಳೀತಾರೆ ಜನ ವರ್ಷದಲ್ಲಿ ವರ್ಷಕ್ಕೊಂದೇ ಬೆಳೆ ಹ್ಮ ಹ ಅಂದ್ರೆ ಅದನ್ನ ಏನು ಕಮರ್ಷಿಯಲ್ ಆಕ್ ಬೆಳಿತಾರೋ ಅಥವಾ. ಅವ್ರ ಮನೆಗೋಸ್ಕರ ಬೆಳ್ಕೋತಾರೆ ಬತ್ತ.
ಈ ಅದು ಮಾಮೂಲಿ ಆಸ್ತಿ ವಿಭಜನೆ ಆಗ್ತಾ ಹೋದಂಗೆ ಸರ್ ಅವ್ರಿಗೆಲ್ಲ ಸ್ಲ್ ಸ್ವಪ ಇರೋದ್ರಿಂದ. ಊಟಕ್ಕಷ್ಟೇ ಕೆಲವೊಬ್ಬರೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಊಟಕ್ಕೆ ಸರ್. ಇನ್ನು ಕೆಲವೊಬ್ಬರು ಮಾತ್ರ ಊಟಕ್ಕೆ ಇಟ್ಕೊಂಡು ಸ್ವಲ್ಪ ಮಾಡ್ತಾರೆ ಸರ್ ಹಾಂ.
ಅಲ್ಲೆಲ್ಲ ಈಗ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಎಲ್ಲ ಓದ್ತಾರ ಓದ್ತಾ ಇದ್ದಾರ.
ಕಡಿಮೆ ಸರ್ ಎಲ್ಲ ಈಗ ಶಿಕ್ಷೆಲ್ಲ ಹೆ ಹೆಣ್ಮಕ್ಳೆಲ್ಲ ಗಾರ್ಮೆಂಟ್ಸ್ಗೆ ಹೋಗಿ ಶುರು ಮಾಡಿಬಿಟ್ಟಿದ್ದಾರೆ ಸರ್. ಹುಡುಗರೆಲ್ಲ ಫ್ಯಾಕ್ಟ. ಹೋಗ ಶುರು ಮಾಡ್ಬಿದ್ದಾರೆ ಶಿಕ್ಷಣದಲ್ಲಿ ಸ್ವಲ್ಪ ಕಡಿಮೆನೆ ಸರ್ ಹಿಂದೇನೇ ಇದೆ ಸರ್ ಚಾಮರಾಜನಗರ.
ಎಲ್ಲಿ ನಿಯರೆಸ್ಟ್ ಎಲ್ಲಿದೆ ಅಲ್ಲಿ ಗೌರ್ಮೆಂಟ್ಸ್ ಇಂಡಸ್ಟ್ರೀಸ್ ಇದೆಯಾ ನಿಮ್ಮ ಸುತ್ತಮುತ್ತ.
ಹಾಂ ಈ ನರಸೀಪುರದಲ್ಲಿದೆ ಸರ್.
ಹಾ ಹಾ ಅಲ್ಲಿ ನಿಮ್ಮೂರಿಂದ ನರಸೀಪುರ ಟಿ ನರಸೀಪುರಕ್ಕೆ ಬರ್ತಾರ. ಹ ಹಾ ಆಮೇಲೆ ಈಗ ಇವರೆಲ್ಲ ಹುಡುಗರೆಲ್ಲ.
ಅವರೆಲ್ಲ ಬೆಂ್ಳೂರು ಸೇರ್ಕೊಂಡ್ಂಬಿಟ್ಟಿದ್ದಾರೆ ಸರ್ ಅವರು ಎಜುಕೇಷನಲ್ಲೇ ಅಷ್ಟು ಇದಾಗಲಿಲ್ಲ ಸರ್ ಅಥವಾ. ಅಂಗ ಗೋಸ್ಕರ ಎಲ್ಲ ಫ್ಯಾಕ್ಟ್. ರಿಗಳಿಗೆೆಲ್ಲ ಬೆಂ್ಗಳೂರು ಸೈಡ್ ಹೋಗ್ಬಿಟ್ಟಿದ್ದಾರೆ ಸರ್ ಹ್ಞೂ.
ಹಂಗ್ರೆ ಊರ್ಗಳಲ್ಲಿ ಇರ್ತಕ್ಕಂಥವ್ರಲ್ಲ ಎಲ್ಲ ಯಾವ ಏಜ್ ಗ್ರೂಪ್ ಅವರು ಇರ್ತಾರೆ.
ಸರ್ ಅವರು ತಂದೆ ತಾಯಿ ಏಜ್ ಆದವ್ರೇ ಸರ್ ವಯಸ್ಸಾದಲ್ಲಿ ವಯಸ್ಸಾದವರುರ್ತಾರೆಷ್ಟೆ. ಅಷ್ಟೇ ಊರಲ್ಲಿ ಅವರು ಮಕ್ಕಳೆಲ್ಲ ತಿಂಗಳಿಗೆ ಒಂದ್ಸಲ ಬರಂಗೆ ಹದಿನೈದು ದಿನಕ್ಕೆ ಒಂದ್ಸಲ ಬರಂಗೆ ಬಂದು ಹೋಗ್ತಾರೆ.
ಹಾಂ ಓಕೆ ತಿಂಗಳು ಹದಿನೈದು ದಿನ ಹಬ್ಬಗಳು. ಅದಕ್ಕೆಲ್ಲ ಬರ್ತಾ ಬಂದು ಹೋಗ್ತಾರೆ.
ಹೌದು ಸರ್
ಹ್ಞೂ ಹ್ಞೂ ಬಿಹಾರಿಲ್ಸ್ ಎಷ್ಟು ಕಿಲೋಮೀಟ್ರ ಆಗುತ್ತೆ ರಯತಾ ನಿಮ್ಗೆ.
ನಮ್ಮ ಊರಿಂದ ಹತ್ತೊಂಬತ್ತು ಕಿಲೋಮೀಟರ್ ಸ.
ಏನ ಅದು ಬಿ ಆರ್ ಇಲ್ಸ್ ವಿಶೇಷ.
ದೇವಸ್ಥಾನ ಸರ್ ಹ ಇದು ನಮ್ಮಲ್ಲಿ. ಕಡೆ ಮಾ ಚ ಚಾಮರಾಜನಗರದಲ್ಲಿ ಈ ಮಹದೇಶ್ವರನ ಬೆಟ್ಟ ಬಿಟ್ಟರೆ ಇದು ಫೇಮಸ್ಸು ಸರ್ ಇದು.
ಹ ಓಕೆ ಓಕೆ ಬಿಳಿಗಿರಿ ರಂಗನಾಥ ಏನಾರು ಇವ ಅದ್ರದ್ದು ಏನಾದಾರು ಸ್ಟೋರಿ ಗೊತ್ತಾ ನಿಮ್ಗೆ ಏನಾರು
ಇಂಗಲಾಸದ
ಬೆಳಿಗರ ರದೆ ಅದೆಲ್ಲಿ ಅದು ಊರಲ್ಲಿ ಇದ್ಯಾಾ ಅಥವಾ.
ಫಾರೆಶಟ್ಸರ್ ಅದು ಫಾರೆಸ್ಟ್ ಸರ್ ಅದು ಕಾಡಲ್ಲಿರೋದು. ಅದೇ ಎಂಟು ಸರ್ ನಮ್ಮಲ್ಲಿ ಅದ್ರ ನೆಷ್ಟು ಊರಿಲ್ಲ ಸರ್.
ಹಾ ಹಾ.
ಫಾರೆಸ್ಟಸು ಶುರುವಾಗುತ್ತೆ ಸರ್ ಅಲ್ಲಿ ಮದ ಬೆಳಗ್ರಂಗನ ಬಿಟ್ಟನೇ ಲಾಸ್ಟು ಸರ್.
ಹ್ಮ್ ಹ್ಮ್ ಆ ಫಾರೆಸ್ಟಲ್ಲಿ ಟ್ರೈಬ್ಸ್ ಏನೋ ಟ್ರೈಬಲ್ಸ್ ಏನಾದಾರೂ ಬರ್ತಾರ ಜನ.
ಹ ಇದ್ದಾರೆ ಸರ್ ಅಲ್ಲಿ ಸೋಲಿಗರಾರೆ ಸ.
ಸೋಲಿಗರ ಹ ಹ್ಮ ಹಾ ಹೇಗಿದ್ದಾರೆ ಅವ್ರಗೋಸ್ಕರ ಯಾರಾರು ಕೆಲಸ ಮಾಡೋರು ಇದ್ದಾರಾ ಅವ್ರ ಜೀವನ ಶೈಲಿ ಹೇಗಿದೆ ಹೆ
ಹ್ಞೂ ಸರ್ ಈಗ ತುಂಬ ಇಂಪ್ರೂವ್ ಆಗಿದೆ ಸರ್ ಎಲ್ಲ ಒಳ್ಳೆಯ ಎಜುಕೇಷನ್ ಸಿಕ್ತಾ ಇದೆ. ಅಲ್ಲಿ ಡಾಕ್ಟರ್ ಸುದರ್ಶನನ್ ಅವರು ಇದ್ರು ಸರ್ ಅವರು ಎನ್ ಜಿ ಒ ಓಪನ್ ಮಾಡಿ ಅವರಿಗೆಲ್ಲ ಒಂದು ಆಸ್ ಹಾಸ್ಪಿಟ್ಲ್ಗಳು ಮತ್ತು ಫ್ರೀ ಚೆಕಪ್ಪು ಮತ್ತು ಸ್ಕೂಲೆಲ್ಲ ಇದು ಮಾಡಿದ್ರು ಸರ್ ಹಂಗಾಗಿ ಈಗ ತುಂಬ ಇಂಪ್ರೂವ್ ಆಗಿದೆ ಸರ್ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಈಗ ಚೆನ್ನಾಗ್ ಆಗಿದ್ದಾರೆ ಸರ್ ಅವರು
ಆಕೆ ಈಗ ಅಲ್ಲಿ ಅವ್ರದೇ ಆದಂತಹ ಹಾಡಿಗಳು ಅದೆಲ್ಲ ಇದೆ ತುಂಬಾ ಮಾಮೂಲಿ ಫಾರೆಸ್ಟ್ ಒಳಗಡೆ ಇರುತ್ತೆ ಅವ್ರ ಹಾಡಿ. ಗಳೆಲ್ಲ
ಹ್ಞೂ ಸರಿ ಇದೆ ಸರ್ ಕೆಲವೊಬ್ಬರು ಮಾತ್ರ ಊರಿಗೆ ಬರ್ದಿದ್ದಾರೆತ್ತಾರೆ ಮಿಕ್ತವ್ರಲ್ಲ ಅಲ್ಲೇ ಇದ್ದಾರೆ ಸರ್ ಅವ್ರು
ಹಾ ಹಾ ಮತ್ತೆ ಅವ್ರ ಜೀವನಕ್ಕೆ ಏನ್ ಅಲ್ಲೇಏನ್ ವ್ಯವಸಾಯ ಮಾಡಕ್ಕೆ ಅವಕಾಶ ಇದೆಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಂದ ಇ ಯಾವುದಕ್ಕೆ ಜೀವನಕ್ಕೆ ಯಾವ್ದದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ಲಿ ಪ ಟ್ರೈಬಲ್ಸ್ ಎಲ್ಲ
ಹಣ್ಣು ಹಂಪಲು ಈ ಥರದ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್ ಅಷ್ಟೇ ಅಲ್ಲೆಲ್ಲ ಬೆಳೆಯಕ್ಕೆ ಬಿಡಲ್ಲ ಸರ್ ಒಳಗಡೆ ಈಗ ಹೊರ್ಗಡೆ ಊರಿಂದ ಆಚೆ ಬಂದ ಸ್ವಲ್ಪ ಜನ ಕೆಲಸ ಮಾಡ್ತಾರೆ ಮತ್ತೆ ಮಟ್ಟಕೆಗಳು ಮಾರೋದು ಹಣ್ಣುಗಳು ಮಾರೋದು ಈ ಥರದಲ್ಲಿ ಮಾಡ್ತಾರೆ
ಹಾ ಅವ್ರ ಅಲ್ಲಿಂದ ತಂದು ಈ ಕಡೆ ಹಳ್ಳಿ ಗಳಿಗೆ ತಂದು ಮಾರತಾರೆ ತಂದು ಮಾರಿ ಮತ್ತೆ ವಾಪಸ್ ಅಲ್ಲಿ ಹೋಗ್ತಾರೆ ಅದೇ
ಹಾಂ ಸರ್ ಇದು ತಂದು ಕೊಟ್ಬಿಡ್ತಾರೆ ಸರ್ ಮಾರೋವರೇ ಬೇರೆ ಇರ್ತಾರೆ ಸರ್. ಪಾಪ ಅವರು ಜನಗಳ ಜೊತೆ ಅಷ್ಟು ಬೇರೆಯಲ್ಲ ಸರ್ ವ್ಯಾಪಾರ ಆ ಥರಲ್ಲಿ ಬೇರೆೆಯಲ್ಲ ಅದು ಅವ್ರ ಹತ್ರ ಕೊಂಡ್ಕೊಂಡು ಮಾರೋವರೇ ಬೇರೆ ಇರ್ತಾರದ
ಓಕೆ ಓಕೆ ಓಕ ನಿಮ್ಗೆ ಗೊತ್ತಿರಂಗೆ ಏನೆಲ್ಲಾ ಉತ್ಪನ್ನಗಳನ್ನ ಅವ್ರು ತಂದ್ ಮಾಡ್ತಾರೆ ಸವ ಕೊಟ್ಟ ಕಟ್ಟ
ಅವರು ಮೇನಾಗಿ ಜೇನ್ ಮಾರರ್ತಾರೆ ಸರ್ ಜೇನು ತುಂಬ ಫೇಮಸ್ ಸರ ಅಲ್ಲಿ ಬೆಳಿಗ್ಗೆ ರಂಗನ ಬಿಟ್ಟಲ್ಲಿ ತುಂಬ ಚೆನ್ನಾಗಿ ಪ್ಯೂರ್ ಜೆನ್ ಸಿಗುತ್ತೆ ಅಂತ ಹೇಳ್ತಾರೆ ಸರ್
ಹ
ಮತ್ತು ಹಣ್ಣುಗಳು ಸರ್ ಆಲತನಣ್ಣು ಈ ಮಾವಿನಹಣ್ಣು ಆಥರದರ ಹಣ್ಣಗಳು ಚೆನ್ನಾಗಿ ಸಿಗುತ್ತೆ ಥರಲ್ಲಿ
ಆಕೆ ಹ್ಮ್ ಈಗ ಅವ್ರದು ಈಗ ಈ ತರ ದುಶ್ಚಟಗಳಿಗೆ ಏನಾದು ಅವರು ಒಳಗ ಬದಲಾಗಿರ್ರ್ತಕ್ಕಂಥ ಏನಾರ್ರು ವಿಷಯಗಳ ಸನ್ನಿವೇಶಗಳು ಏನಾದಾರು ಇದೆಯಾ ಅಲ್ಲಿ ಕುಡ್ತಾ ಈ ಥರ
ಸರ್ ಈ ಏಕಂದರೆೆ ಎಲ್ಲ ಕಡೆ ಅವ್ರಿಗೆಲ್ಲರ ಕಡೆ ಬಾರ್ಗಳಕ್ಕೆ ಎಲ್ಲ ಬಂದುಬಿಟ್ಟಿದೆ ಸರ್ ಈಗ ಊರ ಹತ್ರ ಎಲ್ಲ ಬಂದಬಿಟ್ಟಿದ್ದಾರೆ ಹಂಗಾಗಿ ಅಲ್ಲಿ ಸ್ವಲ್ಪಗಳು ಈಗೀಗ ಇತ್ತೀಚೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಸರ್
ಹಾಾ
ಗಾಂಜಾಗಳಿಗೆ ಮತ್ತು ಈ ಕುಡ್ತಗಳಿಗೆದು ಮಾರು ಹೋಗ್ತಾ ಇದ್ದಲ್ಲ ಸರ್
ಹಾ ಹಾ ಹಾ ಓಕೆ ಅಲ್ಲಿ ಜನ ಕೂಡ ಈಗ ಇತ್ತೀಚಿಗೆ ಓದ್ತಾ ಇದಾರೆ ಮಕ್ಕಳು ಅವ್ರಂದ ಏನಾದ್ರು ಮೊದ್ ಚಲಾವಣೆಗಳು ಇದೆಯಾ ಏನಾರು
ಹ್ಞೂ ಸರ್ ಸಾಕಷ್ಟು ಬದಲಾವಣೆ ಆಗಿದೆ ಸರ್ ಅವ್ರ ಮಾತಿನಲ್ಲಿ ಅವ್ರ ನಡವಳಿಕೆಗಳಲ್ಲಿ ತುಂಬ ಬದಲಾಗಿದೆ ಸರ್ ಮೊದಲಾದರೆ ಜನಕ್ಕೆ ಹೆದುರ್ತಾಯ ಇದ್ರು ಇವಾಗ ಜನಗಳ ಜೊತೆ ಚೆನ್ನಾಗಿ ಮಾತಾಡ್ತಾರ ಸ ಸುಮಾರು ಮಕ್ಕಳ ಟಿ ಸಿ ಎಚ್ ಹೆಚ್ಚು ನರ್ಸಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಮಕ್ಕಳು ಪಾಠ ಹೇಳಿಕೊಡ್ತಾರೆ ಈಗ ತುಂಬ ಬದಲಾವಣೆ ಆಗಿದೆ ಸರ್ ಅವರಲ್ಲಿ
ಹ ಹೈಯೆಸ್ಟ್ ಅಂದ್ರೆ ಏನಾಗಿದ್ದಾರೆ ಅವರಲ್ಲಿ ಓದಿ
ಓ ಹಓದ್ರಿ ಸರ್ ಅವ್ರ ಮಾಮೂಲಿ ಅದೆೇ ಸರ್ ಟೀಚರ್ ಆಗಿದ್ದಾರೆ ಸರ್ ಕೆಲೊಬ್ರು ಇಂಜಿನಿಯರ್ಸ್ ಸುಲುವಾಗಿದ್ದಾರೆ
ಓ ವೆರಿ ಗುಡ್ ಓಕೆ ಹ್ಮ್ ಹ್ಮ್ ಹ್ಮ್ ಅವಲ್ಲಿ ಯಾವಾಗ ಏನು ಏನು ಜಾತ್ರೆಗಿತ್ ವಿಶೇಷ ದಿನಗಳು ಯಾವಾಗ ಬಿಿಯರ್ ಇಲ್ಸಲ್ಲಿ
ಅಲ್ಲೂ ಜಾತ್ರೆ ನಡೆಯುತ್ತೆ ಸರ್ ವರ್ಷ ಕೆಲಸದಲ್ಲಿ ಇರೋ ಜಾತ್ರೆ ನಡೆಯುತ್ತೆ ಸರ್ ತುಂಬ ದೂರಿಯಾಗಿನ ಮಾಡ್ತಾರೆ ಸರ್ ಹೌದು ಸರ್ ಅದು ನಾವು ಒಂಬರು ಹ ಅಕ್ಟೋಬರರೆ ಇಂಜ ನಡಿಯತ
ಹ
ಹಾಂ ತುಂಬ ಜನ ಸ ಇರ್ತಾರೆ ಸರ್ದು ಹ್ ತುಂಬ ಜನ ಸ ಇರ್ತಾರೆ ಸರ್ ಹ ನಾನು ಒಂದ ಎರಡ ಸಲ ಹೋಗಿದ್ದೆ ಸರ್ ಚಿಕ್ಕಂದ್ರಲ್ಲಿ ಮತ್ತೆ ಈಗ ನಾವು ಮೈಸೂರು ಸೆಟ್ಲ್ ಆಗ್ಬಿಟ್ವಿ ಸರ್ ಮೈಸೂರ್ಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಸರ್ ಹೋಗೋದು
ಅೆ ಅೆ ಹ ಆಮೇಲೆ ಬೇರೆ ಏನು ವಿಶೇಷತೆ ಇದೆ ನಿಮ್ಮ ಯಡಂದೂರು ತಾಲೂಕು
ಸರ್ ಇಳಂದರ್ಲಿ ಪಾಪ ಎಲ್ಲ ಮುಗ್ದ ಜನರು ಸರ್ ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಹತ್ರ ಕನ್ನಡ ಮಾತಾಡೋದು ಎಲ್ಲೂ ಸಿಗಲ್ಲ ಸರ ಅಲ್ಲಿ ಬೇರೆ ಕಡೆ ಡಿಸ್ಟಿಕ್ಕು ತಾಕ ಹೋದ್ರೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಕರ್ಡ ಮಾತಾಡ್ತತಾರೆ ಸ್ಪಷ್ಟವಾಗಿ
ಅಂದ್ರೆ ಹೆಂಗೆ ಈಗ ನೀವು್ ಮಾತಾಡತರಾನ ಬೇರೆ ತರ ಹೆಂಗಿದೆ ಈಗ ನೀವು ಮೈಸೂರು ಸೇರ್ಕೆ ಹಟ್ಟ
ಹೌದು ಆ ಲ್ಯಾಂಗ್ವಜ್ ಸ್ವಪ ಆ ಊರಿಗೆಗೋ ತಕ್ಷಣ ಆಲ್ಯಾಂಗ್ವಜ್ಂದ್ಬಿಡ್ತ ಸರ್
ಹ ಅದ ಈಗ ಏನಾರು ಒಂದು ಏನಾರು ಒಂದ್ ಪದ ಅಥವಾ ಒಂದ್ ಸನ್ನಿವಾಸ ಮಾತಾಡ್ತೀರಾ
ಆಥ ನಾವು ಬನ್ನಿನ ಕೆ ಬಾಡ ಅಂತಾರೆ ಸರ್ ಅವರು
ಆ ಹಾ
ಬಾಡ ಹೋಗಾಡ ಅವ್ರು ದಾಡ ಸೇರಿಸಸ್ಕಂಡು ಮಾತಾಡೋದು ಜಾಸ್ತಿ ಸರ್
ಓಕೆ ಓಕೆ
ಪೊಲ್ಯೂಷನ್ಲ್ಲೂ ಅಷ್ಟೇ ಸರ್ ಪೊಲ್ಯೂಷನ್ ತುಂಬ ಕಡಿಮೆ ಇರೋ ಡಿಸ್ಟ್ರಿಕ್ಕಲ್ಲಿ ನಗರನೂ ಒಂದು ಸರ್ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಇಲ್ಲ ಸ ವೆಹಿಕಲ್ ಆಗಲಿ ಬೇರೆ ಥರ ಫ್ಯಾಕ್ಟ್ರಿ ಾಗಲಿ ಆ ತರದ ಪೊಲ್ಯೂಷನ್ ಏನಿಲ್ಲ ಸರ್ ಶುದ್ಧ ಗಾಳಿ ಸಿಗುತ್ತೆ ಸರ್ ನ ನಮ್ಮ ಚಾಮರಾಜನಗರದಲ್ಲಿ
ಓಕೆ ಸ್ವಲ್ಪ ಸುತ್ತ ಫಾರೆಸ್ಟ್ ಇದೆ
ಫಾರೆಸ್ಟ್ ಇದೆ ಸರ್ ಮತ್ತುೆ ವೆಹಿಕಲ್ ಅಷ್ಟೊಂದೇನು ಜಾಸ್ತಿ ಇಾಗಲ್ಲ ಸರ್ ಓಡಾಡಲ್ಲ ಇಂಡಸ್ಟ್ರಿಗಳಿಲ್ಲ ಹಾಗಂಗಾಗಿ ಅದು ತುಂಬ ಒಳ್ಳೆ ಗಾಳಿ ಸ ಶುದ್ಧವಾದ ಗಾಳಿ ಸಿಗುತ್ತೆ ಸರ್
ಓಕೆ
ಹ್ಮ್
ಅಲ್ಲಿ ವಿಶೇಷವಾದಂಥ ಕಲೆ ನೃತ್ಯ ಆ ಥರ ಜನಪದ ಏನಾದಾರು ಅಲ್ಲಿಿದ್ದ ೇನು ವಿಶೇಷತೆ ಏನಾರು ಇದೆಯಾ
ಹ ಅಲ್ಲಿ ಜನಪದ ಗೀತೆಗಳಿಗೆ ಅವರು ಮಹಾತ್ ಮಾಮೂಲಿ ಆ ಮಾತಿನ ಶೈಲಲಿ ಆ ಮಾತುಗೆ ಮಾತು ಕಟ್ಟಿ ಹಾಡು ಹೇಳೋದು ಚೆನ್ನಾಗಿ ಹೇಳ್ತಾರೆ ಸರ್ ಈ ಸೋಬನೆ ಸಾಂಗ್ಗಳು ಹಾಡುಗಳು ಶೋಭಾನೆ ಆಾಡುಗಳು ಹೇಳ್ತಾರೆ ಮತ್ತು ಜನಪದ ಗೀತೆಗಳು ಆಡ್ತಾರೆ ಸರ್
ಹ್ಞೂ ಅದೇ ಬಿ ಬಿಳಿಗಿರಿ ರಂಗಯನ ಬಗ್ಗೆ
ತಳೆ ಇದ್ದಳದು
ಹಾ
ಅವೆಲ್ಲ ಚೆನ್ನಾಗಿ ಮಾತಾಡ್ತಾ ಮಾಡ್ತಾ
ಆಮೇಲೆ ನಿಮ್ಗೆ ಮಾದೇಶ್ವರ ಬೆಟ್ಟನ ಕೂಡ
ಹೌದು ಸರ್ ಅಲ್ಲಿಂದ ನಮಗೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಸರ್
ಹ ಹಾ ಹ ವಿಶೇಷವಾಗಿ ಯಾವ ದೇವ ಆದ ಮೇಲೆ ಅಲ್ಲೆಲ್ಲ ಜನ ಆರಾಧನೆ ಮಾಡ್ತಾರೆ
ನಾವುದು ಎಲ್ಲಿ ಮಾಧಪ್ಪುನ ಬಗ್ಗೊ ಮಧೇಶ್ವರನ ಬಗ್ಗೆ ಮತ್ತು ಬಿಳಗ್ಿ ರಂಗನಾಥ ಸ್ವಾಮಿ ಎರಡೇ ಸರ್ ಅವ್ರು ನಂಬೋದು
ಹ್ಮ್ ಹ್ಮ್ ಹ್ಮ್ ಓಕೆ ನೀವ್ ಯಾವ ದೇವ್ರುಕ್ಲೋರು
ನಾವು ಮಾದೇಶ್ವರ ನಕ್ಳೋರ ಸರ್
ಮರಿೇಶನ್ನು ಕ್ಲರ ನೀವು ಏನೋ ಮದಷ್ಟ್ರನ ಬಗ್ಗೆ ಏನಾದಾರೂ ಬೇರೆ ವಿಶೇಷ ದಿನಗಳು ಹಬ್ಬ ಹರಿದಿನ
ಹಾಂ ಸರ್ ನಮ್ಮ ತಂದೆಯವರು ಆಗ ಡಾಕ್ಟ್ರಾಗಿ ವರ್ಕ್ ಮಾಡ್ತಿದ್ರು ಸರ್ ಒದ್ಯ
ಓಹ ನಿಮ್ಮ ತಂದೆ ಮೆಡಿಕಲ್ ಡಾಕ್ಟ್ರ ಆಗಿದ್ರಾ
ಅವಾಗ ಅವ್ರು ಟಿ ಎಸ್ ವಗಿದ್ದಾಗ ಈ ಬಿಲ್ಡಿಂಗ್ ರಂಗಿಂದ ಬಿಟ್ಟ ತ್ತಲುೂ ವರ್ಕ್ ಮಾಡ್ರು ಸರ್ ಹಂಗೆ ಮಾಹದೇಶ್ವರಂ ಬೆಟ್ಟಲ್ಲೂ ವರ್ಕ್ ಮಾಡಿದ್ರು ಅಲ್ಲಿ ಹೋದಾಗ ಜಾತ್ರೆ ್ಯೂಟಿ ಹಾಬಿಡ್ತಿದ್ರು ಸ ಒ ಮೂರು ದಿನ ಒಂದು ವಾರ ಹಾಗಗೆೇ ಡ್ಯಟಿ ಆಕ್ತಿದರು ಆ ಟೈಮಲ್ಲಿ ನಮ್ಮೂ ಕರ್ಕೊಂಡು ಹೋಗೋದು ಸರ್ ನಮ್ಮನ್ನು ಬಿಟ್ಟಿರ್ತಿರ್ಲಿಲ್ಲ ಅವರು ಜೊತೆ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರರಿಗೆಲ್ಲ ರೂಮ್ಸ್ ಎಲ್ಲ ಕೊಡೋರು ಸರ್ ಹಾಗೆಲ್ಲ ಜಾತ್ರೆ ಎಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀವಿ ಸರ್ ಅವವಾಗ ತುಂಬ ಖುಷಿ ಆಗ್ತಿತ್ತು ಸರ್ ನೋಡೋಕ್ಕೆ
ಹಾ ಹಾ ಹಾ ಅದು ಅಲ್ಲಿ ಕಾಡಲ್ಲಿ ನೀವು್ ಸಣ್ಣವರು ಇದ್ದಾಗ ಕಾಡ ಅಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ರೆ ಜನಗಳು ನೋಡ್ ನೋಡದಾಗ ನಿಮಗೆಲ್ಲ ಏನ ಅನಿಸ್ತಿತ್ತು
ಆ ನಮ್ಗೆ ಒಂಥರ ಆಶ್ಚರ್ಯ ಆಗೋದು ಸರ್ ಹಿಂಗು ಇನ್ನುೂ ಇದರ ಈತರ ಅನ್ನೋದು ಆಶ್ಚರ್ಯ ಆಗೋದು ಒಟ್ಟಾರೆ ಅವರು ಚೆನ್ನಾಗೇ ಇದು ಮಾಡಾ್ತಾಯರುತ್ತ ಭಯಭಕ್ತಿಯಿಂದ ತುಂಬ ಚೆನ್ನಾಗಿ ಗೌರವ ಕೊಡೋದಾಗಲಿ ಅವೆಲ್ಲ ತುಂಬ ಅವರು ನೋಡ್ಕೊಳ್ಳ ಅೋದು ತುಂಬ ಇದೆ ಸರ್ ಹ್ಮ
ಹ ಹಾ ಸರಿ ಸರಿ ಓಕೆ ರ ತನ್ನ ನಿಮ್ಮ ಮಾಹಿತಿಗಾಗಿ ಧನ್ಯವಾದ ಅಡ ಮತ್ತೆ ಮಾತಾಡೋಣ ಓಕೆ ಹಾಂ ತ್ಯ್ಯಾಂಕ್ ಯು ತ್ಯಾಂಕ್ ಯು